ಹ್ಮ್
ಹಲೋ ನಂದ ಏನಿಲ್ಲ ನೋಡಪ್ಪ ನಿಂದ
ನಮ್ದು ಏನಿಲ್ಲ ಹೆಂಗ ನಡ್ದದ ಕಾಲೇಜ್
ಏ ಕಾಲೇಜ್ ಚಂದ ನೋಡಅಪ್ಪ ನಿಮ್ದು
ನಮ್ದು ಚಂದಡು
ಕಾಲೆಜ್ ಚಲೋ ಆಗಿಲ್ಲ ಅಂತಿ ಚಲೋ ಚಂದ
ಹಾ ಕಾಲೇಜ ಇನ್ನ ಹಚ್ಬಬೇಕ್ ಕಾಲೇಜು
ಅವಾಗ ಆಚೆ ಹೋಗಿ ಏನ್ ಮಾಡಿದ್ದಿ
ಇಂಜಿನಿಯರಿಂಗ್
ಹ ಸಿ ಹಿ ಟಿ ಸಿ ಹಿ ಟಿ ದಿ ರಿಸಲ್ಟ್ ಬಂದದಾ
ಇವತ್ ಬಿುಡಪ ಅಂತ ಹೇಳ್ಯಾರ ಇನಾಗ್ ಬಂದಿಲ್ಲ ನ ಯಾವಾಗ ಬಿಡತಾರ ಇನ್ನ ಸಿಹಿ ಟಿ ಬಂದ್ರ ಇದು
ಏನ್ ಬಂದಿಲ್ಲ
ಇವತ್ತು ಕೌನ್ಸಿಲಿಂಗ್ ಯಾವ್ದ್ ಕಾಲೇಜ ಸಿಕ್ತ್ ಅಂತ ಹೇಳತ್ನನಾ ಅಂದಾವ್ರ ಬಿಡ್ತಾರ ಇವತ್
ಹಾ ಹೌದಾ
ನೋಡು ಹ್ಮ್
ಹ್ಮ್
ನಿಮ್ದ
ಹಾ
ನಿಮ್ದು ನಿಮ್ ಕಾಲೇಜ್ ಏನಂತ
ನಮ್ ಕಾಲೇಜ್ ಅಂದ ನಡ್ದಪ್ಪ ನಮ್ದನ್ ಅಂತ ಕಾಲೇಜ್ ಹೋಗೋದು ಬರದು ಅಟೆಂಡೆನ್ಸ್ ಹೋಗೋದು ಬರದು ಮತ್ತೆನ ಕೆಲ್ಸ ಏನದ ಹೇಳ
ಎಲ್ಲಾ ಟ್ಯಾಕ್ಟರ್ ಓಡಿಸ್ತೀರಿ ರಿ ಗಳಿಸ್ತರಿ ನಡೀತದ
ಏ ನಾವೇನ್ ಗಳಿಸ್ತಿವೋ ಮಾರಾಯ ಹ
ಅದಕ್ಕೆ ಒಂದೊ ಅದಕ್ಕೆ ಒಂದ್ ಲಕ್ಷ ಕೊಟ್ಟಿ ಎತ್ಕೊಂಡ್ರಾ
ನೆಟ್ವರ್ಕ್ ಇದ್ದಲ್ ಬ ಕಟ್ ಕಟ್ ಕೆಲಕತ್ತಾದ ನೋಡು
ನೆಟ್ವರ್ಕ್ ಇಲ್ಲ ಹೌದಾ
ಹಾ ಹಾ
ನೆಟ್ವರ್ಕ್ ಅದ್ಕ್ ಏತ್ ಗೊಳ್ ತಗೊಂಡ್ರಿ ಏನ ಒಂದ್ ಲಕ್ಷ ಕೊಟ್ಟು ಹಾ ಅದಕ್ಕೆ ಒಂದ್ ಲಕ್ಷ ಕೊಟ್ಟು ಇದು ತೊಡ್ರೈನು
ಏನ ಎತ್ ತಗೊಂಡ ಅಪ್ಪ
ಹ್ಮ್
ಲಕ್ಷ ಕೊಟ್ಟು ತೊಡ್ವಿ
ಹ್ಮ್ ಶಣ ಏನಂತಾನ
ಕೆತ್ತ ಹ ಶಾಣೆ ಏನಲ್ಲಪ್ಪ ಊರಿಗ ಏನಂತ
ಈ ಈ ಗಾಡಿ ಕಾರ್ ಕಲ್ತ್ ಬರ್ತ ನೋಡ ಟ್ಯಾಕ್ಟರ್
ಅದೇ ಕಾರ್ ಕಲ್ಯಕತ್ತನಂತ ಹೇಳದ
ಅದು ಪರವು ತಿರಗಾ
ಹಾ
ಕಲ್ತಿರಾಗ ತಿರುಗಲ್ಲ
ಎಲ್ಲಿ ಕಲ್ತಿನ ನೀನನು ಹಏನ ಸ್ಟೀರಿಂಗ್ ಓಡ್ಸಿ ಇಲ್ಲ ಅಂತೀನ ಅದ್ರರು
ಕಲ್ತ್ ಬರ್ತನ ಅಂತ ಹೇಳೇದ ಇಸ್ರು ಬೇಡಲ
ಓ ಪೋನ್ ಹಚ್ಚಾಣ ಹೇಳಿದ್ರ ಸಾಕೈದಂತ ತಗ ನಾಕೈದಿಂದ ಒಳ್ಳೆ ಬರ್ತಾನಂತವ
ಸಾಕಾಯ್ತು ಅಂತ
ಹ್ಮ್ ಎಡ್ರ ಶೀಡಮಕು ಏನಂತವದ
ಏನೇ ಆದ್ರೂ ಕಲ್ತೆ ಬಾ ಅವನಿಗೆ
ಹ್ಮ್
ಏನೇ ಆದ್ರೂ ಕಲ್ತೆ ಬ ಅನು ಕಲ್ಯಾಣೆ ಬರ್ಬಡ ಅಂತ ಹೇಳ ಅವನಿಗೆ
ಹೇಳಿದ್ರ ಕೇಳದ ಅವನು
ಹ್ಮ್ ಪಜ್ಜಯಏನಂತಾನ
ಹ್ಮ್
ಪಜ್
ಪಜ್ಜಾ ಫೋನ್ ಹಚ್ಚೆಲ ಹಚ್ಚಿದ
ಹ್ಮ್ ಹ್ಮ್
ಇನ್ನ ಬರ್ಲಂತ ಮೂರು ತಿಂಗಳು
ಇನ್ನ ಮೂರ್ ತಿಂಗ್ಗಳು ಹೋತಂತ
ಹ್ಮ್ ಹ್ಮ್
ಏನು ಯಾವದೂ ಅಕ್ಟೋಬರ್ಗಂಗ ಹ ನಾನ ಅಷ್ಟ ಬೆಂಗ್ಳೂರ್ಗೆ ಹೋಗತಿ
ಜೂನ್ ಕ ಏನು ಮೇ ಜೂನ್ ಮಲ ಮಾರ್ಚ್ ನ ರರಿಿಸಲ್ಟ್ ಮಾರ್ಚ್ಗೆಏನು
ಮತ್ತ ತಿರಿಗ ಒಂದ್ ತಿಂಗಗಳುಳ ಒಂದ್ ವರ್ಷ ಆಗಿಲ್ಲ ನ
ದೇಡ್ ವರ್ಷಿಂದದ ಅಂತ
ಹ್ಮ್ ದೇಡ್ ವರ್ಷ ಎಷ್ಟ ಒಂದ್ ಲಕ್ಷ ಸಕಡ್ತಾನಲ್ಲಾ ಐವತ್ತು ಸಾವಿರ
ಐದ ಐದ್ ಐದ
ಇಲ್ಲ ಐವತ್ ಸಾವಿರ ಅದಿಲ್ಲ ಬೀಸ್
ಐದು ಲಕ್ಷ ಆದ ಅವನನ ಐ ಲಕ್ಷ ಹ್ಮ್
ಒಂದೂವರೆ ವರ್ಷ
ಮೂರ್ ವರ್ಷ ಐದ್ ಲಕ್ಷ ಅಂತ ಒಂದೂರ್ ವರ್ಷ ಮೇಡನಾ ಅದ್ರ ಅರ್ಧ ಎರಡವರ್ ಲಕ್ಷ
ಎರಡು ವಾರೆ ಕಟ್ಬ ಬರಬೇಕಾ ಏನು ಅವ
ಹ್ಮ್
ಹ್ಮ್
ನಿಂದ ಎಷ್ಟು ಪೀಸ್
ನಮ್ದ ಐವತ್ತು
ಅಲ್ಲಿ ಎಷ್ಟ ಕಟ್ಟ್ರಿ ಅಲ್ಲಿ ಕಾಲೇಜ ನೀವು ಸೆಕೆಂಡ್ ಪೀಯುಸಿ ಹ್ಮ್.
ಇದು ಕಾಲೇಜ್ ನಲ್ವತ್ ಕಟ್ಟಿವಿ.
ನಲವತ್ತ ಹಾಷ್ಟಲ್.
ಹಾಷ್ಟೆಲ್ಲ್ ಹಾಷ್ಟೆಲ್ಲ್ ಕಟ್ಟಿಲ್ಲ. ಹಾಸ್ಟೆಲ್ ಪಸ್ಟ್ ಫಸ್ಟ್ ಇಯರ್ ಕಟ್ಟಿವಿ.
ಹ್ಮ್
ಸೆಕೆಂಡ್ ಇಯರ್ ಕಟ್ಟಿಲ್ಲ ಸೆಕಂಡ್ ಇಯರ್ ಒಂದ ಚೆ ಚೇರ್ಮನ್ ಸರ್ದಾಯ್ತ ಕಾಲೇಜ ಹಸ್ಟೆಲ್ ಅವ್ರೇ ಮಾಡಿದ್ರ.
ಹ್ಮ್ ಪ್ರೀಯನ.
ಹ್ಞೂ
ಮತ್ತೆ ಎಲ್ಲಿ ಕಾಲೇಜ್ ಯಾವ್ದ ಇದು ಯಾವ ಇಂಜಿನಿಯರಿಂಗ್ ಮಾಡಕಂತ ಮಾಡಿದಿ.
ಸಿವಿಲ್ ತೊಬೇಕನ್ನಾಕತಿನಿ.
ಹಾ
ಸಿವಿಲ್.
ಸಿವಿಲ್ಲ.
ಹ್ಮ್
ಇದು ಮಾಡಕಿಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್.
ಮೆಕಾನಿಕಲ್ ಇಂಜಿನಿಯರಿಂಗ್ ಮೆಕಾನಿಕಲ್
ಹ್ಮ್ ಯಾಕ.
ಹ್ಮ್ ಏನ್ ಮೆಕಾನಿಕಲ್ ಮಾಡಲ ಯಾವ ಸಿಎಸ್ ಸಿವಿಲ್ ಯಾಡು ನಡೀತಾವ. ಯಾರಡು ನಡ್ಸ್ಬಕ್ ಹಂಗೆ.
ಇದ. ಇದ ಯಾವ್ದ ಅದ ನೀಟ್ ರಿಸಲ್ಟ್ ಯಾವ ಬರ್ತ್ತದಂತ.
ಈಗ ಹದ್ನೈದನೇ ತಾರೀಕು ಅಂದಾರ ಅವ್ರು ಇವತ್ತ ಅಂದಾರ.
ಹ್ಮ್
ಇವತ್ತೇನ್ ನಾಳಿಗೆ ಅದಾ ಡೇಟ್.
ರಿಸಲ್ಟ್ ಆ.
ನಮ್ಬುಡ. ಇವ ಇವತ್ತೆ ಆದಂತಂದಾರ ನೋಡ ಇವತ್ತೇ ಬಿಡ್ತಾರೇನ್ ಇವತ್ ರಾತ್ರಿ ಬಿಡ್ತಾರ ಯಾವಾಗ ಬಿಡ್ತಾರ ಬಿಡ್ತಾರ.
ಇನ್ನ ಬಿಟ್ಟಿಲ್ಲನ.
ಇನ್ನ ಬಿಟ್ಟಿಲ್ಲ.
ಹ್ಮ್ ರಾತ್ರಿ ಹೆಂಗ್ ಬಿಡ್ತ ಬಿಡ್ತಾನ.
ಈಗ ಸಂಜಿಕೆ ಹಂಗ್ ಬಿಡ್ತಾರ ಮುಂಜಾಲೆ ಟೈಮಿಂಗ್ ಕೊಟ್ಟಿರ್ತಾರ ಎಷ್ಟಕ್ ಬಿಡ ಬಿಡ್ತಾರೇನ.
ಹ್ಮ್ ಏನ. ರಿಸಲ್ಟ್ ಹ್ಯಾಸ್ ನಾಟ್ ಬೀನ್ ಅಫಿಷಿಯಲ್ಡ್ ಅನೌನ್ಸ್ಡ್ ಎಟ್ ಅಂತ ಬಿಟ್ಟಾರಲ.
ಹ್ಮ ನಮ್ ದೋಸ್ತರಾದ ಫಸ್ಟ್ಗೆ ಎಲ್ಲಾ ಚಲೋ ಬಂದಿತ್ತು ಈ ಸತಿ ಸ ಸೆಕೆಂಡ್ ಎಕ್ಸಾಮ್ ಗೆ ಜಾಸ್ತಿ ಜನ ಓದೆಯಿಲ್ಲಾ.
ಹ್ಮ್ ಎಕ್ಸೆಪ್ಟ್ ಇದ ಟ್ವೆಂಟಿ ಇಪ್ಪತ್ತರ ತನ ಬಿಡ್ತಾರಂತಲ್ಲ ಯಾವಾಗರ ಇಪ್ಪತ್ತರೊಳಗ.
ಇಪ್ಪತ್ರೊಳಗೆಳ್ಯಾರನ.
ಹ್ಮ್ ಇ ರಾಯಕರು ಇಪ್ಪತ್ತ್ರೊಳಗ ಅಂತ ತೋರ್ಸುತದ.
ಹ್ಮ್ ಅದೆ ಹದಿನೈದು ಅಂತ ಅಂದಿರು ಇಪ್ಪತ್ತ್ರೊಳಗ್ ಅಲ್ಲಾರ್ತರ.
ಹ್ಮ್ ಮತ್ತ ನೀಟ್ ಬರೋಕಿಲ್ಲ ಯಕ್ ನೀಟ್ ಬಿಟ್ಟಿದ
ನಮ್ಮ್ ಬಯೋಲಜಿ ತೊೊಂಡಿಿಲ್ಲಪ್ಪಾ ಕಂಪ್ಯೂಟರ್ ಸೈನ್ಸ್ ತಗೊಂಡಿನಿ
ಅದಕ್ಕೆ ಭಯ ಬರ್ಲ್ಲ ನೀಟ್ ಬರ್ಲಕ್ ಬರ್ಲ್ಲ
ಹ್ಮ್ ಹ್ಮ್
ಜೆ ಡಬ್ಲ್ಲು ಸಿ ಇದು ಸಿ ಟಿ ಬರ್ಲೇ ಬರ್ತು
ಹ್ಮ್ ಈಯ ಭಯ ತೋಕಿತ್ತ ನ ಎಂ ಬಿ ಎಸ್ ಮಾಡ್ತಿದ್ ನೋಡ ಆರಾಮ್
ಹ್ಮ್ ಎಂಬಿ ಬಸ್ಯನು ಒತಾನೆಿ
ಹಾ
ಇರಪ್ಪ ಅದಕ್ಕೆೆ ನ ಮಲ್ಲಿಯ ಕಾಪಡಸ ತುಣಿ ಸುಂಬಣ ಹ್ಮ್
ಅದು ಎಲ್ಲ ಮಾಡುತ್ತೆ ಕಡಿಂಗ್ ಗಿಡಿಂಗ್
ಹೇಳ ಎ ಕಲಸ್ತಾರೆ ಡಿಗ್ರಿ ಈಗೀಗ ಕೊಡಿಂಗ್ ಹ್ಮ್ ಆಯಕಲ್ತಿ
ಸ್ವಲ್ಪ ಅಂದ್ರೆ ಬೇಸ ಬೇಸಿ ಬೇಸಿ ಬಸಿಕ ಪೂರಾ ಬೇಸ ಕಲ್ ಸರ ಸುಮ್ನೆ ಸ್ವಲ್ಪ ಸ್ವಲ್ಪತ್
ಸುಮ್ಮ ಸಲೆಬಸ್ ಇದಟ್ಟ ಇಟ್ಟಿಟ್ಟು ಇರ್ತದೆ ಸರಿವಸ ಈ ಸೆಟ್ ಸೆಲೆಬಸ್ ನ ಚೆಂಜ ಆತ್ತು
ಇದು ಕಂಪ್ಯೂಟರ್ ಹಚ್ಚಲ್ಲ ಒಂದ್ ದಸ ಪೂರ ಬಸಕ್ ಇರ್ತಲ್ಲ ಕಂಕ್ ಕಂಕ್ ಪೂರ ಕಳತ ಅರ್ಧ ಮುರ್ಧ ಹಂಡೆ
ಸುಮ್ನ ಹರದ ಮರದ
ಹ್ಮ ನಾನು ಕಂಪ್ಯೂಟರ್ ಹಚ್ಕಂತ ಮಾಡಿದ್ದ ಜಗ
ಹ್ಮ್ ಜೇವರಿಗೆಿಗೆ ಆತ್ತತಿ ಶಾಪುರ ಮತ್ತ ಚ ಶಾಪೂರ ಕಾಲೇಸ್ಗೆ ಹತಿ ಈ ಕಡೆ ಹತ್ತನ್
ಏ ಇದೊಂದ್ ಎರಡು ತಿಂಗಗಳ ಬಿಟ್ಟಬಡ ಕಾಲೇಜ ಹ
ಈ ಕಡೆ ಅಚ್ಚಿತಿಯೇನು
ಹ್ಮ್ ಕಂಪ್ಯೂಟರ್ ಹಚ್ಚಿ ಅಕಡೆ ಕಾಮನ್ ಡಿಗ್ರಿ ಮಾಡಿ ಡಿಗ್ರಿ ಮಾಡಿ ಡಿಸಕಂಟಿಮ ಮಾಡಿಬಡ್ತಿ
ಹ್ಮ್
ಹ್ಮ್
ಡಿಸ್ ಕಂಟಿನ್ಯೂ ಮಾಡ್ತವಿ
ಹ್ಮ್
ಹೌದ
ನೀನು
ನಾ ನೋಡೋಕ್ ಈಗ ಕಾಲೇಜಿಗತ್ತು ಇವತ್ತಲ್ಲ ನಾಳೆ ಬಿಡ್ತ ರಿಸೋರ್ಟ್ ನೋಡೆ ಹಾಚೆ ಬೇಕು ಕಾಲೇಜ್
ನಿಮ್ ಡಿಸ್ಕಂಟಿನ್ಯ ಮಾಡಕ್ ಬರ್ಲಲ್ಲಾ
ಏ ನಮ್ದು ಬರ್ಲಾ ಹಂಗ ಬರ್ಲಾ ನಿಮ್ಮಪ್ಲೆ
ಹ ನಮ್ದ ಅಗ್ರಿಕಲ್ಚರ್ ಬರಲ್ಲ ಇದು ಕಾಮನ್ ಡಿಗ್ರಿ ಬರ್ತದೆ
ಹ್ಮ್ ಯ್ತ್ ಎರಡ್ ವರ್ಷ ಇದು ಸರ್ಟಿಫಿಕೇಟ್ ಕೊಡ್ತಾರ ಏ ಇದದು ಹಾಕ್ಲಕ್ ಆಗರು ಹಾಕ್ಲಕ್
ಹಾಗ ಕೊಡ್ತಾರ
ಈಗ ಕೊಡ್ತನಂದಾರ ನಿಮ್ಗ.
ಹ್ಞೂ, ಕೊಡ್ತಾರ
ಕನ್ಫರ್ಮ್
ಹಾ, ಕನ್ಫರ್ಮ್
ಹ್ಮ್, ತಿ ಯಾವದ ಆಗ್ರಹಗರು ಇಡ್ತೆ ಏನ್ ಮಾಡಬೇಕಂದಿ.
ಯಾರು?
ನೀಮ
ನಾನಾ
ಹಾಂ....
ಹ ಹಾಗ್ರೆ ಅಗ್ರಪ್ಪ ಇದು ತಗ ಬೆಂಗಳೂರಿಗೆ
ಎನ್ ಎನ್ ತೋಗಂತಿ
ಬೆಂಗಳೂರಿಗೆಹೋಗ್ತೀನಿ ಬೆಂಗಳೂರಿಗೆ.
ಹ್ಮ್, ಹೋಗಿ
ಕೈ ಇಲ್ಲಿ ಕಂಪ್ನೀನಿಹೋಗ್ತೀನಿಲ್ಲಬರೆ ಲಿಫ್ಟ ಕೆಲ್ಸಕ್ಕೆ ಹೋತ್ನಿ.
ಲಿಫ್ಟ್ ಕೆಲ್ಸಕ್ಕಾ
ಹ್ಮ ಪ್ಲಂಬಿಂಗ್ ಆದ ಕಲ್ತಂದ್ರ ಸ್ವಂತ ಹಿಡಿದ್ ಮಾಡ್ಬೋದು.
ಆಯ್ತ ನಿಮ್ಮತಮ್ಮಕರ್ಕೊಂಡ್ ಹೋಗ್ಬೀಡು.
ತಮ್ಮ ಇದ್ದೇ ಹೋಡಿತಾನ ಬರ್ಲವ.
ಬರ್ಲಾಂತನೇನ
ಹೂ..... ಊ... . ಊಟ ಮಾಡಿದೆ ಏನ್?
ಆಗಾದ ನಿಂದು
ನಮ್ದ ಆಗ್ಯದಪ್ಪಾ
ನಿಮ್ ತಮ್ಮ ಕರ್ಕೊಂಡ್ ಹೋಗ್ಬೇಕು ಮಳಿ ಏನ್ ಮಳೆ ಇಲ್ಲ ಏನ್ ಚಳಿ ಇಲ್ಲ.
ನಮ್ ಕಡೆಗಿನ ನಿಲ್ಲಪ್ಪ ಎಲ್ಲಾ ಬೆಳಿ ಒಣಗ್ಲಕ್ಕತ್ತಾವ.
ಹ್ಮ್, ಆಯ್ತ ಎಲ್ಲಾ ಸತ್ಯನಾಸ ಆಗದ ತಿರ್ಯಾಕಈಗ.
ಸ ಅರ್ದ ಪೂರ ಒಂದ್ ಇನ್ನ ಒಂದು ಇಪ್ಪತ್ತೈದ ಪರ್ಸೆಂಟ್ ತಳ ಒಂದ ನೂರ್ ಪರ್ಸೆಂಟ್ ನಾಗ
ಇ ಬಂತಂದ್ರ ಮಳೆ ಚಲೋ
ಬರ್ಲ ಅಂದ್ರ ಬಂದ್ರ ಚೊಲ ಬರ್ ಬರ್ಲಲಿ ಅಂದ್ರ ಎಲ್ಲಾ ಕಲಸಾಗವಬೆಳಿ ಮತ್ ಉರ್ ರ್ಬೇಕಗುತ್ತದೆ. ಹ
ಇದು ರ್ಲೆೇ ಬೇಕ ಈಗ
ಹ್ಮ್, ಕಲಾಸಾಗವೆಲ್ಲ ಮತ್ತೆ
ಉ.... ಊ.... ಯಾರ ಬಿತ್ತಾರ ಆಯ್ತು ಎಲ್ಲಾರೂ, ಎಲ್ಲಾರ ರೈತರ್ದ ಇದೆ.
ಹ
ಈ ಕಡೆ ಎಲ್ಲಾ ಅದು ತಲೆಮಾಲ ನೀರು ಹಿಡ್ಕೊಂಡ ಇದು ಮಾಡೋದು
ಹ್ಮ್, ದೇವರ್ ಮಾಡೋದ ಒಂದನಡಸಾರ. ಹ್ಮ ಹ್ಮ....
ನಮ್ಮ ಊರನು ನಡ್ಸತಾ ಹೋಗು.
ಹ್ಮ್, ನೀವು ನಮ್ಮ್ ಊರ ಮಾಡ್ದರಲ್ಲ ಇದು ಬಸವಣಿಂದ ಮ್ಯಾಕ್ ಮಾರ್ಯಾಗಿದ್ದದ ತಳ್ಮಾರಗ. ಪವಿತ್ರಿ ಸೇಟರು...
ದಾ ಬರ್ಸ ಒನ್ನ ಅಲ್ಲಿ
ಅಲ್ಲಿ ನಮ ಒಲ್ದ ಬಲ್ಲಿದು.
ನಿಮ್ ಹೊಲದ್ ಬಲಿದಾ
ಹಾ,
ನಾನ್ ಮಾಡಿದ್ದು ತರಗ ಮರಿ ಶುರುಷ
ಹ್ಮ್
ಈ ತಿರಿದಿರಿ ಏನತ ಮಳೆ ಬರ್ತಂತ
ಹ್ಮ ಆಯ್ತು ನಮ್ ಕಡೆ ನೆಲ್ಸಲ್ಲಾ ನೀವೇನ್
ಹ್ಮ ಸಖತ್ರಿ
ಒಂದ್ ಕಣ್ಣ ನನ್ಸಲಲ್ಪ ಆಯತೆತ ನಿಗ ಒಮ್ ಕಣ ನನ್ಸಲ ಆಯ್ತಿ ಈಗ ಯಾಕ ಮತ್ ಕೇತಿ ಈಗ ಏ ಆಫೀಸರ್ ಯಾರಂತಲ್ಲ ಆಯ್ತಾಯ್ತು ಹ್ಯಾಚ್
ಹಾ ಹಾ